ಹ್ಮ..
ಹ್ಮ್..
ಏನ್ ಏನ್ ಮಾಡ..
ಹ ಮಾತಾಡೊ ಮಾತಾಡ ಪುಡಿ ಏನ್ ಮಾಡಕ್ತಾರಣ ಶಾಲಿ ಹೋಗಿದ್ದೇನ. ಸ್ಕೂಲಿ ಹೋಗಿಲ್ಲ.
ಮತ್ತೆ ಇಲ್ಲಂತ ಯಲ್ಲ ಯಾವ ಸ್ಕೂಲ್ ಹೋಗತ್ತೆ.
ಯಾವ ಊರು. ಕೋಲಾರ್ ಎಷ್ಟನ ಕ್ಲಸ್.
ಒನ್ನೇ ಕ್ಲಾಸ್
ಒಂದೇ ಕ್ಲಸ ಎಷ್ಟ ವರ್ಷಗ್ದೀವಿ. ಬಾ ಹುಷಿರ್ರ ನೋಡ್ಲಿ ರ ಣಿ ನೀನ್.
ಅಂದ ತೋಡ್ಗೆ. ಹ್ಮ ಹ ಸರ್ ಪಡ್ವಾಕ್ಕೆ.
ನಿನ್ನ್ ಪಪ್ಪನ್ ಹೆಸರು ಹ್ಮ. ೌ ಹ್ಮ್ ಮತ್ತೇನು. ಕಶ ಕಶ್ಯ ಹ ಮಾತ. ಈ್ಮ.
ಹ ನ. ಏ.
ಹ ಹ ತಮಟ. ಹಮ್ಮತಾಯಾಯ ಮಾತ ಮಾಡನ್ಕತ. ಹದ ಹುಡುಗ್ರ.
ಹ್ಮ್ ಮರ್ತ. ಏ್ ಮಾಪಡದು ಆ ಮಾಬಡದ ರ ಣ. ಹುಡುಗೂರು ಬಂದವು ಎಟ್ಟು ಕ್ರಿಕೆಟ್್ದಾವ ಹೆಂಗ್ ಸಂತಿ.
್ಮ.
ಸಾಲಂತ್ರ ಬಂದಾರ. ಹ್ಮ್. ಆಟೋ ಒಡ. ಹತ್ತರ ಬರಿ ಅಂದ್ರ ಬರಂದ್ರ ನೀ ಮತ್ರಲ್ಲ ಬಾಳ ಬಿಟ್ಟ ಹುಡುಗರ.
ಹ್ಮ ಬಬಟೆ ತ. ನಾಳೆ. ನೀವ್ ಹುಡುಗನು ಮಾತಾಡಲ್ಲ ಅನತದ. ಯಾಕಂತ ನಾನ. ಏನ್. ಹ್ಮ್ ಹ್ಮ್ ಎಂಗನುಟ ನೀ ನೋಡುಗರ.
ನಗರು ಸಾಕಕತ್ತದ ಹೇಳ ಹೇಳಿ.
ಯಾಕಂದ್ರೆ ಏನ ಅವ್ತ್ರ ಮಾ. ಹ್ಮ ಯ ಕರ ಹೆಚ್ಚನ್ ಮಾತಾಡ್ತ ಎಲ್ಲ ಕೇಳ್ಬೇಕಕ್ ಅನ್ಸತದೆ ಇವು ಅವ್ಳ.
ಹ್ಮ್ ದೊಡ್ಡ್ರ ಮಾತಾಡಕಿನ ಹುಡುಗರು ಮಾತಾಡದ ಕೇಳಕ್ ಬಾಳ ಇಷ್ಟ.
ಹಾ ಬಾರಿ ಚಂದ ಮಾತಾಡ್ತಾವು ಏನ್ ಕೇಳಕ್ ನಿಂತು ಅಂದ್ರ.
ಹೌದು ಹ.
ಏನ್ ಮಾಡಕತ್ತಿದಿ ಏನು ಊಟ. ಅವ ಸಲೆ ಹಂಗ ಮಾಡೋಡಿ ಸಲೆಗ ಬರ್ತಾರ್ತಲ್ಲ ಸುಮ್ನೆ ಒಂದು. ಎ ಕೈ ಇಡ್ಕೊಂಡ್ ಅಲ್. ಅವ ಅದ ತೊಂಡ ಅದ ತೊಂಬರಿ ಇ ತೊಂದ್ರಿ ಅಂತಂತ ಕೇಳ್ತಿರ್ತ ಹುಡುಗರು.
ಹ್ಮ ಆಡ್ತಾವ ಟ್ ಮಾಡ್ದ ಏನ್ಕು. ಚಿಗ ಚಿಗ ಮಾಡಿದ್ರ ಸುಮ್ ಕುಟ್ರ ಕುುದ್ರ ನೀ ಏನ್ ಕೊಟ್ರೆ.
ಹ್ಮ್ ಯಾ ಸುಕೊಂಡಿರ್ತಾರ ಅವ್ರ.
ಓ ಅಂಗೋ. ನಗ ದೂರ್ತಾವ ಆಟ ಆಡವ ಸಾಮಾನ ಎಲ್ಲ ಇರ್ವ್ ತಗೋೊಂಡಕಸ ಆಡ್ತಾರ. ಹ್ಮ ಆಟಾ ಆಡಕ್ ಮಕ್ಕಳು ಆಡವ ಎಲ್ಲ ಸಾಮಾನ ಕೊಟ್ಟಿರ್ತಾರ ಅವು ಮಕ್ಕಳ ಆ ಸಾಮಾನ ಎ ಕೊಟ್ಟಿತ ಅವವು ಆಟ ಸಾಮಾನ ಅವವು ಎಲ್ಲ ಇರ್ತ
ಆಟ ಆಡ್ತಾವ ಆಟ ಆಡ್ರ ಸಾಕೈತಂದ್ರ ಒ ಚಿ ಚೀರ ಆಡ್ತಾವ ಕುಣದ ಆಡ್ತಾವ
ಸ್ವಲ್ಪ ಹಂಗೆ ಓದ ಓದತಾವ ಒ ನೊಂದ ಏನಐತಿ
ಹಾಗ ಹ್ಮ ಓದ ಓದ್ತಲ್ಲ ಒಂದೊಂದು ಮತ್ತ ಏನ್ ತುಂಬಾ ಕೊಡಂತ ತುಂಬಾ ಕೊಡ್ಬಕ್ ಅವ್ ತುಂಬಾ ಕೊಟ್ಟಿವಂದ್ರ ಒಂದೇ ದಿನದಾಗೆ ಪೂರ್ತಿ ಪೇಜ ತುಂಬಿ ಸ್ಪಾಟ್ ಕೊಡ್ತಾರ ಆ ಕಡೆ
ಹ ನೋಡುಸಂ ಕಚ
ಚಿ ಚ ಚಿ ತಂಬಿಡ್ತಾವಲ್ಲಾ ಹೇಳ್ರೆ ಹಿಂಗ ತುಂಬಬೇಕಕ್ ನೋಡಿದ್ರ ಒಳಗ ತುಂಬ್ಬೇಕು ಆ ಚಿತ್ರ ಇರ್ತದಲ್ಲ ಆ ಚಿತ್ರದೊಳಗಡೆ ತುಂಬಬೇಕಕ್ಂತ ಹೇಳ್ರಿ ತಿ ಅವ್ ಹುಡುಗ್ರು ಸಣ್ಣವಲ್ಲಾ ದೊಡ್ಡ ದೊಡ್ ಚಂದ ತುಂಬ್ತಾವ ಆದ್ರು ಆರ್ ವರ್ಷನ ಹುಡುಗರು ಹಾ ದೊಡ್ಡ ಇದಕ್ಕೆಲ್ಲ ಗೊತ್ತ ಇದ್ರ ಒಳಗ ತುಂಬ ಹಕದು ಚಿತ್ರ ಅಂತೇಳಿ ಸಣ್ಣ ಹುಡು ಊರ್ಗೆ ಇದ್ರ ಗೊತ್ತಾಗದಿಲ್ಲ ಹಾ ಅವ ಸು ಹೊರಗ ತುಂಬತ ಚಿತ್ರದ್ವರಗ ಒಳಗ ಎಲ್ಲಾ ಕಡೆ ತಿಂತವು
ಹ್ಮ್ ಸಣ್ಣ ಬಿರ್ತ ಗೊತ್ತಾಗಲ್ಲ ದೊಡ್ಡಕ್ಕ ಸ್ವಪ ಗೊತ್ತತಿರ್ತದಾ ಅದ್ರಾಗ ಕರೆಕ್ಟ್ ಕುಂತಾರ ಅವರು ಕಲಾ ಕಲ
ಹ್ಮ್ ಹ ಬರ್ತಾ ಅಲ್ಲಿ ಆ ಕಡೆ
ಹ್ಮ್
ಬಂದಿಲ್ಲ ಇವತ್ತ ಹ್ಮ್ ಇ ಸಡಿ ಯಾರ ಹುಡುಗರ್ ಬರೋ ಅಂದ್ರೆ ದಿನ ಬರ್ತಾ ಮತ್ತ ಒಂದ ದಿನ ಬರೋ ಒಂದ್ ದಿನ ಬಿಡೋ ನಿನ್ ಮಣ್ಣ ಏನ್ ಬಂದಿರ್ಲಕ್ಕಿ
ಹೌದು ಎಲ್ಲ ಸು ಬರಿಯ ಇದ್ರ ಸಾಲಗೊಂಡ ಇಟ್ಬಿಟ್ರ ಸಣ್ಣು ಯಾವಡ್ರಲ್ಲ ದೊಡ್ವಾಗ ಎಲ್ಲಸು.
ಅವು ದಿನ್ನ ಬ. ಕಳಸ್ತಾರ ಬರ್ತಾರ ನನ್ರು ಬರಲ್ಲವ ಅಂತ ಹೇಳ್ಬಿಡ್ತಾರ ಆ ಕಡೆ.
ದಿನ ಬಂದಕ್ಕೆ ಕರ್ಕೊಂಡ ಹೊತನಂತ ಬರ್ಲಿಕನಾ ಹಂಗ್
ದಿನಾ ಕಚರ್ದ ಅಕಿ ದಿನಾ ಬರ್ತ ಅಕಿ ಏನ್ ಬ್ಯಾಸ್ರ ಮಾಡ್ಕೊಲ. ಅವರು ಕೊಳ್ಸ್ದೇ ಇಲ್ಲ ಒಂದ ದಿನ ಕಳಸ್ತಾರ ಒಂದ್ ದಿನ ಬಿಡ್ತಾರ. ಹ ಒಂದಿನ ಕಳ್ಸ ಒಂದ್ ವಾರ ಬಿಡ್ತಾರೆ.
ಸಿರದೇವ ಅಕ್ಕಾ ಆಮೇಲ ಹಚ್ತೇನ. ಹಾ ಹಲೋ. ಅಡ್ಗೆ ಎಲ್ಲ ಮಾಡ್ದ ಸಾಲ್ಯಗ ಮಾಡ್ತಳ ಹೆಲ್ಪರ್. ಅವ್ರಿಗೆ ಮಕ್ಳಿಗೆಲ್ಲ ಅಡ್ಗೆ ಮಾಡಿ ಉಸ್ಬೇಕಲ್ಲ ಅಲ್ಲಿ ಎಲ್ಪ
ಹಾ ಇಲ್ಲ ಮಾಡ್ತಾಕ್ಕ ಏನ್ ಜಾಸ್ತಿ ಮಾಡ್ಕೊಲ್ಲ. ಮಾಡ್ತಾಳ ಅಡಗಿ ಅದು ಮಾಡ್ತಾಳ ಮಾಡಿ ಊಟ ಹಾಕಿ. ಹಾ ಚಂದ್ ಮಾಡ್ತಾವಳಲ್ಡಿಗಿನ.
ಮದ್ಲನು ಕರ್ಕೊಂಡ ಹತಲ ಈ ಸರ್ವ್ ಸಿ ಇತದೆಲ್ಲ ಒ ನೋಡಗ್ ಮಾಡ್ತಾತಿ.
ಯ ಮಂದಿ ಚಲೊನ್ ಇಲ್ಲ ಮಂದಿ. ಹೊಲಸ ಏನ್ ಸ್ವಚ್ಛ ಇರೋದಿಲ್ಲ ಅವ.
ಹ್ಮ.
ಹ್ಮ ಕುಡ್ಡಿ. ಕುಡ್ಡಿ ಬೆಂಗ್ಳೂರ್ ಹೋಗಳ ಮನ್ನಿ ಬಂದಿದ್ಲ ಅಂತ ಮೋರಮ. ಬಂದಿದ್ಲು ಅಲ್ಲಿ ಪಂಚಾಯತ್ಯಾಗ ಪೋಲಿಯೋ ಹಾಕ್ಸಕ್ ಕಳಸಿದ ಹುಡುಗರ್ನ. ಅವ ಹಾಕೊಂಡ ಹೋದ್ ಆಕಿನ ಮಕ್ಳು ಹ್ಮ.
ಬಂದ ಮಂಗ ಕರ್ಕೊಂಡ್ ಹದ್ಲಿ ಇಂತರುೂ ಆಕಿ ಎಲ್ಪರ್ದಕ ಏನು ಬಾರಿ ಇರೋದು.
ಮ ಶಾಲೆ ದೂರ್ ಮಾಡಿಬಿಟ್ರೆ ಶಾಲೆನ ಹೋಗಿ ಒಂದ್ ಕಿಲೋಮೀಟರ್ ದೂರ ಆತ ಶಾಲೆ.
ಹ್ಮ್ ಅಲ್ಲಿಂತ್ರ ನಡ್ಕೊತ ಬಬೇಕಲ್ಲ ಹಡುಗರು. ನೋಡ.
ಹ್ಮ್ ಹ್ಮ್.
ಮತ್ತೆ ಏನು ಸಮಾಚಾರ ಏನ್ ಮಾಡಗತ್ರಿವ ಅಂದೆ.
ಏನಿಲ್ಲವ ಸುಮನೆ ಕುಂತ ನೋಡ ಫೋನ್ ಅಂತು ಮಾತಾಡಕತಿದ್ದೆ. ಹಾ. ಹುಡುಗರು ಬಂದ ಮೇಲೆ ಬರಿಬೇಕಂತೇಳಿ ಬರದು.
ಹಾ ನೋಡ್ತರ ಹ.
ಹಡೂರು ಬಂದ ಮೇಲಿ ಬರಿಬೇಕು ಬರ್ದ ಆಟ ಆಡ್ಬೇಕು ಅನ್ನೋದ್ ಏನಿಲ್ಲ ಅವಕ್ಕ. ಬರ್ಕಣ ಬ್ಯಾಗ್ ಹಾಕೊಂಡ ಬ್ಯಾಗು ಅದ ಏನು. ಆ ಟಿಫನ್ ಬಾಕ್ಸ್ ಅದೆಲ್ಲ ಹೊಕಾಟ ಆ ಕಡೆ ಆಟ ಆಡಕ್ ಕುೂತ್ ಬಿಡ್ತಾ ಹುಡ್ಗುರ್ ಜೊತಿ. ಅ ಸಾಲ್ಯಗುನು ಆಟಾಡಕ್ ಬಿಡ್ತಾವ ಒಂದ ಅರ್ಧಾ ದತಾಸ ಬಿಡ್ತಾರ ಅವ್ರಿಗೆ.
ಸಲೆಯಗ್ ಆಟ ಆಡಕ್ ಬಿಟ್ರರುನು ಈ ಸದ ಇದು ಇದು ಪ್ರೀ ಅವ್ರಿಗೆ ಸಲಯನ್ ಪ್ರೀ ಇರ ಅವ್ರಿಗೆ. ಹಂಜಿಕೀರ್ಸದಗೆ ಸರ್ ಹೊಡಿತಾರ ಟೀಚರ್ ಹೊಡಿತಾರ ಅಂತ. ಹ್ಮ್ ಆಟ ಆಡಕೇನ್ ಬಾಸ್
ಬೆಸ ಅದಾವ ಓಸದ ಬಾಳ ಅದಾವ ವಲ್ಲೆವಾ.
ಮೂರ್ನಾಲ್ಕಂದ್ರೆ ಒಂದೆವರೆಗ ಅದ. ಎರಡು ಎರಡು ಒಂದೇ ವಾರಗಿ ಅದ ನೋಡ ಆ ಶ್ರಾವಣಿ ಆ ದಕ್ಷಿತಾ ಒಂದೇ ವಾರಗಿ ಈ ಪರ್ಶಾಂತ ಈ ಪ್ರವೀಣ ಒಂದೇ ವಾರಗಿ ಆ ಮತ್ತ ಶ್ರೀಕಾತ್ನ ವಾರಗಿ ಯಾರ ಅದಾರ ಏನ್ ವಾ ಶಂಕರಮ್ಮ ಹಾ ಧ್ರುವಾ ಅವರ ಅದಾರ
ಹು ಹು ಹು ಇವನ ನಮ್ಮ ಶ್ರೀಕಾಂತಾಗ ಅವಾಗ ನಮ್ಮ ಶ್ರೀಕಾಂತ ನಾಲ್ಕ ತಿಂಗಳ ದೊಡ್ಡವ ಅದಾನ ಅಪ್
ಅವರು ಸಣ್ಣದ ಅದು ಚಿನ್ನಿ ವಾರಗಿದದು ಹೂ ಹೂ ಅವ ವಾರಗಿ ನೋಡ್ ನಮ್ಮ ಹುಡುಗನ ವಾರಗಿ ವಾರಗಿನೇ ಎಲ್ಲಾ ಒಂದ್ ತಿಂಗಳ ಆಟೆ ಹಿಂದ ಮುಂದ
ಅವರ ಇಲ್ಲ ಅಂದ್ರೆ ಇವರ ಜೋಡಿನೇ ಆಡ್ತಾನ? ಹೂ ಭುವನ್ ಬಂದರ ಭುವನ ಚಿನ್ನಿ ಅವರ ಇದರ ಆಚೇ ಕಡೆ.